ಹಲೋೋಲೋೋ ಇಲ್ಲಬ್ರು ಏನ್ ಮಾಡ್ತಿದರ ಅರು ಹಲೋ ಬ್ರೋ ಯಾರ ಮ
ಹಲೋ ಬ್ರೋ
ಏನ್ ಮಾಡ್ತೀರಬ್ರ
ನೀವೇ ಮಾಡಕತಿದರು
ಹ
ಅಲೋ ಬ್ರೋ
ಹಲೋ ಬ್ರೋ ಏನ್ ಮಾಡಿದಿದ್ದೀರಾ
ಹಲೋ ಬ್ರೋ
ಹಲೋ ಬ್ರೋ
ಏ ಮಾಡ್ಕೈತಿರಿಬ್ರಾ
ಏನಲ್ಲಬ್ರು ನೀವ ನ್ ಮಾಡ್ತಿದರ ನೀವೇನ್ ಮಾಡುತ್ತೀರಾ ಬ್ರೋ
ಅ ಇದೆ ಬ್ರೋ
ಹಾ ಚೆನ್ನಾಗಿದೀ ಬ್ರೋ ನೀವು ಬ್ರೋ ಊಟ ಊಟ ಆತ ಬ್ರೋ
ಹಲೋ ಬ್ರೋ ಲೈಂದಗಿರು
ಆಯ್ತು ಬ್ರೋ
ಹ ಹಲೋ ಬ್ರೋ ಹೇಳಿ ಬ್ರೋ ಊಟ ಆಯ್ತಾ.
ಆಮಲೆ ಕೆಲೊಬ್ಬ್ರ
ಅಲ್ಲ ಬ್ರೋ ಅಕಡೆ ಎಲ್ಲ ಹೋಗ್ ಬಡಿ ಬ್ರೋ.
ಕೇಳಲಾಗ್ಯದ ಬ್ರೋ.
ಬ್ರೋಯಿ. ಈ ಕಡೆ ಯಕಡೆನ ಹೊರ್ಗಡೆ ಬನ್ನಿ ಬ್ರೋ ಗದ್ದೆಗೆ ಬನ್ನಿ ಬ್ರೋ ನಾನು ಅಲ್ಲೇ ಇದ್ದೀನಿ ಬ್ರೋ.
ಇಲ್ಲ ಬ್ರೋ.
ಬ್ರೋ ಗಡ್ಡಾಗೆ ಬನ್ನಿ ಬ್ರೋ.
ಬ್ರೋ ಸ್ಕೂಲ್ ಹಿಂದ್ ಗಡೆ ಬರಿ ಸ್ಕೂಲ್ ಹಿಂದಗಡೆ ಬರಿ ಬ್ರೋ. ಬ್ರೋ.
ಹಲೋ ಯಾರ್ ಬ್ರೋ. ಯಾರ ಕುಕ ನ ಹಲೋ.
ಹಲೋ.
ಹಲೋ ಯಾಕ್ ಬ್ರೋ.
ನ್ಯೂ ಇಯರ್ ಬ್ರೋ ಹಲೋ ಬ್ರೋ.
ಹಲೋ. ಈ ಕಪ್ಪಾಸ ತ್ತ ಪ ರ ಬ ಡಗ ಹಲೋ ಬ್ರೋ.
ಅ ಸುಮ್ ಕೊಡ್ರ. ತ್ತ
ಹಲೋ ಬ್ರೋ.
ಹಲೋ ಬ್ರೋ.
ಹ ಮಾತಾಡ್ಲತನ್ ಅಂತ ಬ್ರೋ.
ಎಲ್ಲಿ.
ಇಲ್ಲಿ ಶಾಲಿ ಎಂಟ ನೆ ಕ್ಲಾಸ್ ಬ್ರೋ ಚೆನ್ನಾಗಿ ಇದೀಯಾ. ಚೆನ್ನಾಗಿದೆಯಾ ಬ್ರೋ.
ಹಾ ಚೆನ್ನಾಗಿದ್ದೇವಿ ಬ್ರೋ.
ವಾಲಿಬಾಲ್ ಆಡತಿರ ಬ್ರೋ.
ಹ್ಮ ಆಡ್ತೀವಿ ಬ್ರೋ ಯಾರ ಒಬ್ಬರು ಇಕು ಇ ಜುಲ ನಿಗೆ ಎ್
ಏನ್ ಇಲ್ಲ ಬ್ರೋ ಯಾರು ಇಲ್ಲ.
ಹ ಭಾನುಪ್ರಕಾಶ್ ಯೋಜನೆ ತಾನೆ ನಿಮ್ಗೆ.
ಬ್ರೋ ಬ್ಯಾರೆ ಮತ್. ಬ್ರೋ ಬಾನು ಕೈ ಯಾಗ ಕೊಡಿ ಬ್ರೋ
ಅದು ಬ್ರೋ ಅಂಗೆ ಇಡ್ತೀನಿ ಬ್ರೋ.
ಹಲೋ ಬ್ರೋ.
ಅರ ಬ್ರೋ ಒಡ ಬ್ರೋ ಓಡಿ ಹೊಂಟನ್ ನೋಡ ಬ್ರೋ. ಅಲಾ ಬ್ರೋ ಓಡ್ ಮಾತಾಡ ಅಂದ್ರೆ. ಇಲ್ಲಿ ಇದು ಏಕ ನಿಂಬಲ್ಆನ ನೋಡ ಬ್ರೋ. ಹ ಬ್ರೋ.
ಹ್ಹ್ ಹಲೋ.
ಹಾ ಬರ್ರಿ ಬ್ರೋ ಇಲ್ಲೇ ಆನಾ.
ಹಾ ಬ್ರೋ ಎಲ್ಲಿದ್ದಾನೆ ಬ್ರೋ.
ಇಲ್ಲನ್ ಬ್ರಾ ಬ್ರೋ.
ಹ್ಮ್ ಸ್ವಲ್ಪ ದೂರ ಹೋಗಿ ಬ್ರೋ. ಬಿರಿಯ ಮಾತಾಡ್ತೀನ್ ಫೋನ್ ನ್ಯಾಗ ಹಲೋ ಬ್ರೋ. ಕೊಟ್ಬಿಡ ಆ ಫೋನ್ ಅವ್ರಿಗೆ ಏನ್ ಮಾಡ್ತಿದ್ರಿ ಬ್ರೋ.
ಏನಿಲ್ಲ ಬ್ರೋ ಸುಮ ತಿರಿಗಾಡ್ತಿದ್ದೆ ಬ್ರೋ ನೀವು.
ಸೌಂಡ್ ಇಲ್ಲ.
ಹೇಳೊ ಬ್ರೋ.
ಅಲಾ ಬ್ರೋ
ಏ ಮಾಡ್ತ ಇದ್ಯಾ ಬ್ರೋ
ಏನಿಲ್ಲ ಬೋ ಸುಮ್ ಗಿಡನಾಳೆ ಮಕ್ಕೊಂಡ ಇದಿದ್ದ ಬೋ
ಹೌದ ಬ್ರೋ
ನೀ ಬ್ರೋ
ಏ ಏನಿಲ್ಲ ಬ್ರ ಸುಮ್ನೆ ವಾಕಿಂಗ್ ಮಾಡ್ತಿದೇವ ಬ್ರ
ಬ್ರೋ ನೀವ್ ಮೂರಲ್ಲಿ ಗುಜರಿ ಹಾಕಿದ್ದರ
ಏನ್ ಬ್ರೋ
ನಿಮ್ಮ್ ಊರಲ್ಲಿ ಗುಜ್ಜೆ ಹಾಕಿದಾರಾ
ಹನ್ ಬ್ರೋ ನಿಮ್ ಊರಲ್ಲಿ
ನಮ್ಮ್ವರಲ್ಲ ಹಾಕಿದಾರೊಬ್ರು
ನಮ್ಮೂರ ಹಾಕಿದಾರಬ್ರು ನಳೆ ಸೋಮಾರ
ನಮ್ಮ್ರು ಇವತ್ತು ಸರೊಬ್ರು
ಹೌದ
ಹಮ ಬ್ರೊ
ಬ್ರೋ ಇವಲ್ಲಿ ಬೂದೂರಲ್ಲಿ ನಾಳೆ ಹೋದಾರಂತೆ ಬ್ರೋ
ಇ ನಮ್ಮೂಊರಲ್ಲಿ ಇವತ್ತು ತರ್ಬರು
ನಿಮ್ ಊರ್ ಹೆಸ್ರ ಏನ್ ಬ್ರೋ
ಹಾ ಚಮ್ಮ ಹೆಬ್ರೋ
ಬ್ರೋ
ಹ್ಮ ಬ್ರೋ ಆ ಮಲ್ಲೇಶ್ ಅಂತ ಇದ್ನಲ್ಲ ಎಲ್ಲಿ ಬ್ರೋ ಅವನು
ಬ್ರೋ
ಮದೇಶ ಮಲ್ಲ ಅಂತಿದ್ನಲ್ ಬ್ರೋ ಅವನ ಎಲ್ಲಿ
ಬ್ರೋ ಇಲ್ಲಿ ಕೇಳಿ ಬ್ರೋ ಯಾವ ಊರಲ್ಲಿ ಹಲೋ ಜವರ ಹಬ್ಬ ಇಲ್ಲ ಬ್ರೋ ನಮ್ಮ್ ಊರಲ್ಲಿ ಅಷ್ಟೇ ಇರೋದು
ನಮ್ಮ್ಊರಲ್ಲಿದೆ ಒಬ್ರು
ಮತ್ತೆ ನಿಮ್ ಊರಲ್ಲಿ ಎಲ್ಲ ಅಂದ್ರೆ ಹ ಮಾತಾಡ್ತಿದ್ದೀರಾ
ಈಗ ಇದೇ ಬ್ರೋ
ಹೌದ ಬ್ರೋ
ಹ್ಮ್ ಬ್ರೋ ನಿಮ್ಮೂರಲ್ಲಿ ಬ್ರೋ
ನಮ್ಮೂರಲ್ಲಿ ನಾ ಯಾವತ್ತು ತ್ತಬ್ರೋ
ನಮ್ಮೂರಲ್ಲಿ ಇವತ್ತುವತ್ತರ ಒಬ್ರು
ಹೌದಾ ಆ ಬ್ರೋ
ಹಲ್ಲ ಏನ್ ಮಾಡ್ತಿದಿರಾ ಬ್ರೋ
ವನೆಲ್ಲಬ್ರು
ಊಟ ಆಯತ ಬ್ರೋ
ಹ್ಮ ಆಯ್ತ ಬ್ರೋ ನಿಮ್ದು
ನಮ್ದನ್ ಆಯ್ತು ಬ್ರೋ
ಹ್ಮ
ಏನ್ ಮಾಡ್ತಿದೀರ
ಏನಿಲ್ಲ ಬ್ರೋ
ನಾವೇಲ್ಲ
ಹ್ಮ್ ನಿಮ್ಮ್ ಹತ್ರ ನಿಮ್ಮ್ ಹತ್ರ
ಇಲ್ಲೆ ಇಲ್ಲ ಬ್ರೊ
ಅವನ್ ಕೇಳ್ ಒಂದ್ನಿಟ್ ಕೊಡ್ ಬ್ರೊ
ನಾ ಬ್ಯಾಡ ಬ್ರೋ
ಕೆ
ಎದಕ್ಕೆರ್ವಾ
ಅಯ್ ಪಿಂಟು ಅಂತಿದ್ನಲ್ಲ ಅವನು ಬ್ರೊ
ಯಲ್ಲಾ ಬ್ರೊ
ಹಾ ಪ್ರಿಪಿರೆ ಆಡ್ತೀಯ
ಇಲ್ಲ ಅಲ ಬ್ರೋ
ಪ್ರೀಫರ್ ಆಡ್ತೀಯಾ
ಹ್ಮ ಆಡ್ತೀವಿ ಬ್ರೊ ನೀವು
ನಾವು ಬುಟ್ಟಿ ಬ್ರೊ
ಹ್ಮ್ ಎಷ್ಟೇನೆ ಕ್ಲಾಸ್ ಬ್ರೊ
ಶಾಂತ್ ಬ್ರೋ
ಯಾಳ್ ಬ್ರೋ ಸೇವೆಂತಾ ಬ್ರೋ
ಹುಂ ಬ್ರೋ
ಹದಾ ಬ್ರೋ ಏ ಮಾಡ್ತಿದ್ರ
ಏನಿಲ್ಲ ಬ್ರೋ ಸುಮ್ ತಿರ್ಗಾಡ್ತಿದ್ದೆ ಬ್ರೊ
ಊಟ ಆಯ್ತ್
ಹಾಂ ಆಯ್ತು ಬ್ರೊ ಜಷ್ಟ ಆಯ್ತ್ ಬ್ರೋವನೇ
ಆಯ್ತು ಬ್ರೋ
ನಿಮ್ದಿ ಬ್ರೋ
ನಮ್ದು ಆಗಾಯಿತು ಬ್ರೋ
ಹ್ಮ್
ಇಲ್ಲಾ ಮಾಡ್ತಿದಾ ಬ್ರೋ
ಆ ಬ್ರೋ
ಏನ್ ಮಾಡ್ತಿದೀರ ಬ್ರೋ ಅಂದೆ ನಾನು
ಏನ್ ಇಲ್ಲ ಹೊಲ್ಕೊಟಿದ್ದೊಬ್ರು ಸುಮ್ಮನೆ
ಹೋಲ್ ಯಾಕೆ ಬ್ರೋ
ಅತ್ತೆ ಹಂಗೆ ಚಲ ನಟದೆಲ್ಲ ನೋಡಕ ಹೋಗ್ತಿ ಹೋಗ್ತಿದ್ದೊ ಬ್ರೋ
ಹ್ಮ್ ಹೌದಾಬ್ರು ಎಷ್ಟು ಎಷ್ಟ್ ಪ್ಯಾಕೆಟ್ ಹಾಕಿದ್ರ ಬ್ರೋ ಹತ್ತಿ
ಆರ್ ಪ್ಯಾಕೆಟ್ ಹಾಕಿದರು
ಹೌದ
ಹುಂ ಬ್ರೋ ನಿಮ್ದು
ನಮ್ದು ಆ ಏಳ್ ಪ್ಯಾಕೆಟ್ ಅಕಿದೀವಿ ಬ್ರೋ
ಹಾ ಹಾಂ
ನಿಮ್ದು ಬ್ರೋ
ಏನ್ ಬ್ರೋ
ನಿಮ್ ನಿಮ್ದ ಊಟ ಆಯ್ತ ಬ್ರೋ
ಹ್ಮ ಆಯ್ತ ಬ್ರೋ ನಿಮ್ದು
ನಮ್ದನ್ ಆಯ್ತಿ ಬ್ರೋ ಏನ್ ಮಾಡ್ತಿದ್ರ ಬ್ರೋ
ಏನಿಲ್ಲ ಬಬ್ರೋ ನಾನು ಮೊಲೇಶ್ ಸುಮ್ ತೀರ್ಗಡ್ತೀದ್ವಿ ಬ್ರೋ
ಬಗಲಲ್ಲಿ ಮಲ್ಲೇಶ್ ಇದ್ದಾನ ಬ್ರೋ
ಇದ್ದೇನ ಬ್ರೋ
ಅವ್ರಗೈಯ ಕೊಡಿ ಬ್ರೋ
ಕೊಟ್ಟೆ ಅದಾವ ಬ್ರೋ
ಆದ ಬ್ರೋ
ಏನ್ ಬ್ರೋ
ಏನ್ ಮಾಡ್ತಿದ ಅವ್ರ
ಏನಲ್ಲಾ ಬ್ರ ನೀವ ಬ್ರ
ನಾ್ನ್ ಏನಿಲ್ಲ ಬೋ ತಿರ್ಗ್ಗಾಡ್ತಿದಬ್್ರ
ಹ್ಮ್ ಕೊಡ ಆರಾಮ್ ಇದ್ದೀರಲ್ಲ ಒಬ್ರು
ಹಾ ಆರಾಮಿದಿಬ್ರು ನೀವು
ಹ್ಮ ನಾ ವರ್ದ ಅಪರೋ
ಹೌದಬ್್ರ ಊಟ ಆಯ್ತಬ್ರು
ಆಯ್ತು ಬ್ರ ನಿಮ್ದು ಬ್ರ
ನಮಡ ಆಯತು ಅ ಸ್ಕೂಲ್ ಸ್ಕೂಲ್ರ ಅಪ ನಾವವು ಓತಗೊಬರು ಎಷ್ಟು ಕೆ್ಲಸು
ಸಿಕ್ಸ್ತ್ ಕ್ಲಾಸ್ ಬರೋ
ಹ್ಮ ಆಯ್ತು ಪ್ರಭು ಯಾರ್ ಮಾಡ್ತಿದಬ್ರ
ಏನಿಲ್ಲಬ್್ರ ಇಲ್ಲೇ ನಾನು ಭೀಮ ಭೀಮ ಭೀಮಾ ಶಂಕರ್ ಅವರು ಇಲ್ಲ ತಿರುಗಾಡ್ತಾ ಇದ್ದಿವ ಒಬ್್ರ
ಹೌದಾ ಬರುೋ
ಹ ಬ್ರೋ
ಯವ ಮಾಡ್ತಿದ್ರ ಬ್ರೋ
ಎಏ ಬಬರ
ಏನ್ ಸಮಾಚಾರ ಬೋ
ಸಮಾಚಾರ ಇಲ್ಲ ಬ್ರಾ
ಹ್ಮ್ ಆಯ್ತುಬ್್ರರು ಏನ್ ಮಾಡ್ತಿದೀರಾ
ಹಾ ಬ್ರೋ ಭೀಮಶಂಕರ್ ಕಾಯಲ್ಲಿ ಕೊಡ್ತೀನ ನೋಡ್ರಿ ಬ್ರೋ
ಹಾ ಆಯ್ಜು ಕೊಡಿಬ್ರೋ
ಅಲ್ಲ ಬ್ರ
ಹಾ ಅಪರ ಮರಿಚಿದ ಅರ
ಹಾ ಅಂದ್ರೆ
ಅ ಯ ಭೀವ ನಾವು ್ತ
ನನ್ ಹಟ್ಟವಿ
ಹರಬ್ರ ಏನ್ ಮಾಡ್ತಿದಬ್್ರ
ಏನಲ್ಲಬ್ರ ಸ್ವಲ್ ಲೈನಲ್ಲಿ ಲೈನ್ಲ್ಲಿರೊಬ್ಬರು
ಹ್ಮ ಆಯ್ತು ಬ್ರೋ ತಗ ನಳ ಬಾರ್ರ ನಲ್ಲ ಹ ಮಾತಡ ಕೊಡ ಹ ಅ ಗಹವಳಿ ಬ ಮಾಡ್ತೀರ ಅಪರ ಹ ತೋಡೆಕ ಬ ಒಳ ಪಳ ಅವ ಮಾತಾಡ್ಬಾಡ್ದು ಮತ್ತ
ಸ್ವಲ್ಪ ಹಿಂತಗೀ ಹಲೋ ಬ್ರೋ ಹಾ ಹೇಳಿ ಬ್ರೋ ಏನ್ ಮಾಡ್ತಿದಿರ ಬ್ರೊ
ಏನಿಲ್ಲಾ ಬ್ರೋ ನೀವು
ನಾವನಲ್ಲ ಬ್ರೋ ಊಟ ಆಯ್ತ ಬ್ರೋ
ಆಯ್ತು ಬ್ರೋ
ಹಲೋ ಬ್ರೋ
ಬ್ರೋ ನಿಮ್ದು
ಏನಿಲ್ಲ ಬ್ರೋ
ಬ್ರೋ ಊರಿಗ ಸ್ಕೂಲೀಗ ಹೋಗ್ಬೇಕ್ ಬ್ರೋ
ಬ್ರೋ ಸ್ವಲ್ಪ ಏನೇಳೀರಿ ಬ್ರೋ
ಆ ಬ್ರೋ
ಸಪ್ ಲೈನಲಿರಿ ಬ್ರೋ ಏನ್ ಹೇಳ್ಪ ಎ ಅಲ್ಲೇ ಮಕ್ಕೊಂಡಾನ ನೋಡ್ಲೆ ಗದ್ಯಾಗ ಮಕ್ಕಂಡಾನ ಶಿವು ಮತ್ತೆ ಶಿವ್ಯ, ಹಲೋ ಬ್ರೋ.
ಗೂಬ್ಯಾ ಗೂಗ್ಲೀ ಗೂಗಲ್ ನಾತು ಪಾವಂದ ಹೋಗಲಾ ಹಾಳ ಮಾರಿನ ಹಲೋ ಬ್ರೋ
ಕೆಳಗಡೆ ಇಳಿದು ಮಾತಾಡಿ ಬ್ರೋ ಹೊಲಸ ಹೊಲಸ ಬಯ್ಯಕುತ್ತಿದ್ರಾ
ಇವನು ಬಾಯಾಗ ಬಂತು ಬ್ರೋ ಹಂಗೆ
ಬ್ರೋ ಸ್ವಲ್ಪ ಲೈನ್ನಲ್ಲಿ ರೀ